ಏನ್ ಮಾಡ್ತಿದ್ದೆ
ನಾನು ಇದ್ದೆ ಊಟ ಮಾಡ್ದೆ ಇವಾಗೇ ನೀನು
ಹು ನಂದು ಊಟ ಆಯ್ತು ಸುಮ್ಮನೆ ಕೂತಿದ್ದೆ
ಹುಂತಿಣ್ಣ
ನಾ ನಾ ಎಗ್ಗ್ ರೈಸ್ ತಿಂದೇ ನೀನು
ನಾನು ಎಗ್ ಫ್ರೈಡ್ ರೈಸ್ ತಿಂದೆ ನೀರ್ ಖಾಲಿ ಆಗಿತ್ತ ಅದೇ ಕುಡಿಬೇಕು ಅಂದ್ರೆ ನೀರು ಇಲ್ಲ ನೋಡು
ಹೌದಾ ಅದೇ ನೀ ರು ನಮ್ಗೆ ಇಲ್ಲಾ ಅಂದ್ರೆ ಆಗದೇ ಇಲ್ಲ
ಪಪ್ಪಾ ನನ್ಗ ಅದಕ್ಕೆ ಆ ತನೇ ಇಲ್ಲ ಊಟ ಮಾಡಿದ ತಕ್ಷಣ ಊಟ ಮಾಡ್ಬೇಕಾದ್ರುನು ನೀರ್ ಜಾಸ್ತಿ ಕುಡಿತೀನಿ ನಾನು
ಹೌದ ಫಸ್ಟ್ ಬಿಲ್ ಮಾಡ್ಕೋಬರೋ ಕುಡಿ ಫಸ್ಟ್
ಮತ್ತೆ ತಗೋ ಬರರ್ಬೇಕು
ಹೌದ ನೀ ಎ ನೀನ್ ಎಂತ ನಿರ್ ಕುಡಿತ ಈಗ ಅಂದ್ರೆ ಬಿಸ ನೀರ್ ಕುಡಿತಿಯ ತಣ್ಣೀರ್ ಕುಡಿತಿಯಾ ಮಾಮೂಲಿ ನೀರ್ ಕುಡಿತೀ
ಅಂದ್ರೆ ನಾನು ಮಾರ್ನಿಂಗ್ ಅಷ್ಟೇ ಎದ್ದ್ಮೇಲೆ ಅವಾಗ ಬಿಸಿ ನೀರ್ ಕುಡಿತಿದ್ದೆ ಆಯ್ತಾ ಅದು ನ ನೈಟ್ ಗೆ ಸೆಟ್ ಇದ ಆಗ್ಲಿಲ್ಲ ಹಂಗಾಗಿ ಜಾಸ್ತಿ ಕಫ ಆಗದು ಅದೆಲ್ಲಾ ಹೀಟ್ ಜಾಸ್ತಿ ಆಗ್ಬಿಡ್ತು
ಬಿಸ ನೀರ್ ಕುಳಿಬೇಕು
ಕುಡಿಬೇಕು ನಾನು ಜಾಸ್ತಿ ಕುಡಿಯ ಸ್ಟಾರ್ಟ್ ಮಾಡ್ಬಿಟ್ಟೆ ಅದಕ್ಕೆ ಬಾಡಿ ತಂಪಾಗಿರಬೇಕು ಲ್ಲಾ ಅದ್ರಲ್ಲಿ ಇ ಬೇಸಗೆ ಬೇ ರ ಬ ಕ ಬಿಟ್ಟಿದ್ದೀನಿ ಮತ್ತೆ ಚಳಿಗಾಲ ಹ್ಮಞ
ಬೇಸಿಗೆ ಕಾಲದಲ್ಲಿ ಕುಡಿ ಬೇಸಿಗೆ ಕಾಲ್ಲಿ ಏನ್ ಕುಡಿಬೇಡ ತಣ್ಣೀರ ಕುಡಿ ಬೇಸಿಗೆ ಹೊಲದಲ್ಲಿ ಚಳಿ ಈಳಗಾಲದಲ್ಲಿ ಹೆಂಗಂದ್ರೆ ಬೆಳಿಗ್ಗೆ ಬೆಳಗ್ಗೆದ್ದೋಳ್ತೀವಲ್ಲ ಜಾಸ್ತಿ ಚಳಿ ಇರುತ್ತೆ ಆವಾಗ ತಣ್ಣೀರ್ ಕುಡಿಯಕ್ಕಾಗಲ್ಲ
ಹೌದು ನಿಜಾನೇ
ಆರೋಗ್ಯಕೂ ಒಳ್ಳೇದೆ ಬಿಸಿ ನೀರು ಕುಡುದ್ರೆ ಇವಾಗ ಬೇಸ್ಗೆ ಕಾಲ ಅಲ್ಲಾ ಇವತ್ತು ತಣ್ಣೀರ್ ಕುಡಿ ನ ಅಂದ್ರೆ ನೀನು ನಾರ್ಮಲ್ ಆಗ ಅಂದ್ರೆ ಯಾವ್ದ್ ಜಾಸ್ತಿ ಇಷ್ಟ ಪಡ್ತೀವ ಕುಡಿ ಕುಡಿಯಕ್ ನೀರು
ನಮಗೆ ಅ ಏನಾದರು ಧನ್ಯವಾದಾಗ ಹೊಟ್ಟೇಲಿ ಸಂಕಟ ಸಂಕಟ ಆದಾಗ ಹ ತಣ್ಣೀರು
ಹ್ಮ್
ಪನ್ನೀರ್ ಇಷ್ಟ ಪಡ್ತೀನಿ ಇಲ್ಲಾಂದ್ರೆ ಬೇರೆ ಮೇಲೆಲ್ಲಿ ಮಾಮೂಲ್ ನೀರು ಚಳಿಗಾಲ ಮಳೆ ಆಗಲ್ಲ ಸ್ವಲ್ಪ ಕಫ ಆದಾಗ ಜಮ್ಮು ನಗರಿ ಇದಕ್ಕೆಲ್ಲ ನ ಬಿಸಿನೀರ ಇಷ್ಟ ಪಡದು.
ಹೌದಾ. ಅದೇ ಕಾಲಕ್ಕೆ ತಕ್ಕಂತ ನೀ. ಕುಡಿಬೇಕೇಕ್ ಬಿಟ್ಟಿಲ್ಲ ಮತ್ತ ಇವಾಗ ತಣ್ಣೀರ್ ಐ ಮೀನ್. ಬೇಸಿಗೆ ಕಾಲದಲ್ಲಿಲ್ಲ ಬಿಸಿನ ನೀರು ಕುಡಿಯಕ್ಕೆ.
ನಯ್ಯೋ ಎ ಭ ಕಷ್ಟ.
ಹ ಅದ್ರಲ್ ಬೇರೆ ಎಲ್ಲಿಗೋದ್ರು ನೀವು ಸೀಸ ಕ ತಗೊಂಡೆ ಹೋಗ್ರಿ.
ಅಯ್ಯೋ ಅದಂತರು ಮತ್ತೆ ಅದ್ರಲ್ಲಿ ಬೇರೆ ಸ್ಟೀಲ್ ಅಂತ. ಕಾಪರ್ದಂತೆ ತಾಮ್ರದ್ದ. ಅದಂತೂ ತುಂಬಾ ಒಳ್ಳೇದು. ಬಟ್ ಅದನ್ ಕಷ್ಟ ಕ್ಲೀನ್ ಇದು ಎಲ್ಲ ಸ್ವಚ್ಛ ಮಾಡದು. ದು ಅದೆಲ್ಲ ಕಷ್ಟನೇ ಸ್ವಲ್ಪ ಆದ್ರೂ ಆರೋಗ್ಯವಾಗಿ. ಹ್ಮ ಅದೇ. ವೀಟ್ ಜಾಸ್ತಿ ಡೇಂಜರ್ ಅಲ್ಲಾ. ಅದೇ ಮತ್ತೆ. ಮತ್ತೆ ಮರುಬಳಕೆ ಮಾಡಿ ಮಾಡಿ ಮಾಡಿ. ಕುಡಿಬಾರ್ದ ಅದೆಲ್ಲ ನೀವು. ಹಿ ರಿಷ್ಟತ.
ನಾ ನನಗೆ ತಣ್ಣೀರ್ ಇಷ್ಟ ಜಾಸ್ತಿ ನನ್ ಯ ಯ ಯಾವ್ದೇ ಇದಿರ್ಲಿ. ಯಾವ್ದೇ ಕಾಲಲ್ದಲ್ಲಾದ್ರೂ ನಾನ್ ತಣ್ಣೀರ. ಕುಡಿತೀನಿ ಏನೋ ಹಂಗ ಇಷ್ಟ ಅಷ್ಟೇ ತಣ್ಣೀರು
ಓ ಮಾಮೂಲೆ ಎಲ್ಲ ತಣ್ಣೀರು.
ಮಾಮೂಲಿ ನೀರ್ಗ ನಂಗೆ ತಣ್ಣೀರ್ ಇಷ್ಟ ಜಾಸ್ತಿ.
ಹ್ಮ್ ನಾ ಅಂದ್ರೆ ನನ್ ಹುಷಾರ್ ತಪ್ಪಿಲ್ಲ ಅಂದ್ರೆ ನಾನು ಕುಡ. ತಿನ್ನಿ. ಸ್ವಲ್ಪ ಸೂಕ್ಷ್ಮವಾಗಿದ್ದೀನಲ್ಲ.
ರಿಗಾ. ಹಾಗಗಲ್ಲ ಅವರು ದೇಹಕ್ಕೆಲ್ಲಾ ತಣ್ಣೀರ್ ಕುಡಿದ್ರೆ ಬೇಗ. ನೆಗಡೆ ಆಗೋದ್
ಇವಾಗ ನೋಡು ಮತ್ತೆ ನೆಗಡಿ ಕೆಮ ಬಂದ್ಬಿಟ್ರೆ. ಹಂಗ ಒಂದ್ ತಿಂಗ್ಗಳು ಹೋಗೋದೇ ಇಲ್ಲ ಕಾಲ ಮುಗಿಯುತ್ತೆ ಹೊರತು ನನ್ಗ್ ಹೋಗಲ್ಲ.
ಹಾ ಅದೇ ಅದೇ.
ಆ ಕಷ್ಟ ಎಲ್ಲಾ ನನಗ್ ಗೊತ್ತು.
ಹ್ಮ್ ನಿಮ್ ಕಾಲ್ ನಿಮ್ಗೆಂಗೆ ಆಗುತ್ತೆ ಕಾಲ ತಕ್ಕಂತೆ ಕೂಡೆ ಬೇಸಿಗೆ ಕಾಲಲ್ಲಿ ಅಷ್ಟೇ ಕುಡ್ರರಿ ತ ತಣ್ಣೀರು ಜಾಸ್ತಿ ಅಷ್ಟ ಜಾಸ್ತಿ ತಣ್ಣಗೂ ಕುಡಿಬಾರ್ದ ಯಕಂದ್ರೆ ಹಲ್ಗೆಲ್ಲ ಇದಾಗುತ್ತೆ. ಅಂದ್ರೆ ಜೂ ಅನ್ನೋದು ಒಬ್ಬೊಬ್ಬರಿಗೆ ಹಾ ಸಮಸ್ಯೆ ಆಗುತ್ತ ಒಬ್ಬೊಬರಿಗೆ ಹಲ್ಲ ನೋವು ಬರೋದು ಜಾಸ್
ತೊಂದ್ರೆ ತೊಂದ್ರೆನೆ ಮತ್ತೆ ಅದ್ಕೆ ನಾನು ಆ ಕಲ್ದಲ್ಲಿ ನೋಡ್ಬಿಟ್ಟು ಕುಡಿತೀನಿ
ಹ್ಮ್ ಹ್ಮ್ ಅದ್ರಲ್ಲಿ ಬೇರೆ ಇವಾಗ ನೀರು ಬೇಸಗೆಗಾಲ ಅಲ್ವಾ ಎಲ್ಲಿಗ ಹೋದ್ರೂ ತಗೊಂಡ್ ಹೋಗ್ರಿ ಆಚೆ ಎಲ್ಲ ಕೊಂಡ್ಕೊಬೇಡ್ರಿ ನೀರು.
ಅಯ್ಯೋ ಅದು ತಗೊಂಡ್ರನೋ ಅಂತಾರ ವಾಸನೆ ಬರುತ್ತೆ ಅದೆಲ್ಲಾ ಇಟ್ಟಿರ್ತಾರಲ್ಲ. ಸೀಸಾದಲ್ಲಿ ಎಷ್ಟೋ ದಿನದ್ದು ಎಲ್ಲಿ ಇದು ಏನು ಒಂದು ಅರ್ಥನೇ ಆಗಲ್ಲಪ್ಪ.
ಅದೇ ಅದು ಹೆಂಗಂದ್ರೆ ಪ್ಲಾಸ್ಟಿಕ್ ಬೇರೆ ಅಲ್ವಾ ಊ ಕುಡಿಬಾರ್ದ ಅ ಹೆಂಗಂದ್ರೆ ಒಬ್ಬೊಬ್ರಿಗೆ ನೀರು ಚೇಂಜ್ ಆ ನೀರು ಬದಲಾವಣೆ ಆದಂಗೆಲ್ಲ ಅದ್ ನೆಗಡೆ ಆಗುತ್ತೆ ಹುಷಾರ್ ತಪ್ತಾರೆ.
ಹೌದೌದು ಅದ್ರಲ್ಲಿ ನಾನಂತ್ರು ಮೊದ್ನವಳು.
ಹ ನೀವು ಸೂ ಸೂಕ್ಷ್ಮ ಬೇರೆ ಇದ್ದೀರಲ್ಲ ಆಚೆ ನೀರೆಲ್ಲ ಕುಡಿಯಕ್ ಹೋಗ್ಬೇಡ್ರಿ
ಹ್ಮ್ ಕುಡಿಯಲಪ್ಪ ನಾನು
ಇವಾಗ ಹೆಂಗಂದ್ರೆ ನಮ್ಮ ಮನೇಲಿ ದೊಡ್ಡೋರ್ಗೆ ಹೇಳಿದ್ರೆ ನೀರು ಕೊಂಡ್ಕೊಂಡ್ ಕುಡಿತ ತಿವಿ ಅಂತ ಆ ಕಾಲ್ದ ಕೇಂದ್ರೇ ಮನೆ ಹತ್ರ ಯಾರಾದ್ರು ಬಂದ್ರೆ ಫಸ್ಟ್ ಅಂದ್ರೆ ಮೊದಲು ನೀರ್ ಕೊಡ್ ತಾ ಇದ್ರು ಅತಿಥಿ ಸತ್ಕಾರ ಏನಾದ್ರು ಮಾಡ್ಬೇಕಾರೆ ಫಸ್ಟ್ ಏನ ಮೊದಲ ಅಂದ್ರೆ ನೀರ್ ಕೊಟ್ಟ ಸತ್ಕಾರ ಮಾಡ್ತಾ ಇದ್ರು ಆಹ ಇವಾಗ ನೀರ್ ಕೊಂಡ್ಕೋಣದ ಪರಿಸ್ಥಿ ತಿ ಬಂದಿದೆ.
ಅದೇ ಅಲ್ವಾ ಈಗಿನ್ ಕಾಲ ಹೆಂಗಂತ ಗೊತ್ ತ್ತು ನಿಮಗು ನಮ್ ನೀ ನೀರಂತ್ರು ಸಿಗದೆ ಅವ ನಾವು ಊಹೇನೋ ಮಾಡಿರ್ಲಿಲ್ಲ ಹಿಂಗ ನೀರು ತಗೋಬಹದಾ ಅನ್ ದೊಡ್ಡವ್ರು ಹೇಳಿದ್ರೆ ಅವಾಗ ನಾ ತ್ತಿದ್ರಲ್ಲ ನೀವ್ ಹೇಳಿದ್ ಕರೆಕ್ಟೇ ಹೇಳಿರೋ ಸರಿ ಅದು ಹೌದೌದು ಬಟ್ ಅದೆಲ್ಲ ಕಾಲ ಬಂದ್ಬಿಡ್ತಲ್ಲ ಏನ್ ಮಾಡ್ತೀರಾ?
ಹ್ಮ್ ಎಲ್ಲಾ ಬದಲಾವಣೆ ಆಗ್ತಾ ಇರ್ತವ ಅದ್ರಲ್ಲೂ ಏನು ಸ್ವಚ್ಛವಾಗಿರೋವ್ ಏನ್ ಕೊಡಲ್ಲ ಎಲ್ಲಾರೂ.
ನಾವ್ ಉಸಿರಾಡಕ್ ಆಕ್ಸಿಜನ್ನೇ ಕೊಂಡ ಕೊಂತಿದೀವಂತೆ ನೀರೇ ಅವ್ಲಕ್ಕ
ಅದೇ ಅಲ್ವಾ ಅದ್ರಲ್ಲೂ ಎಷ್ಟೊಂದ್ ಕಲ್ತಿ ಮಾಡ್ತಾರೆ ಏನ್ ಅಷ್ಟು ಚೆನ್ನಾಗು ಇರಲ್ಲ.
ಹೌದು
ಅದು ನಮ್ಮ ನಮ್ಮ ನಮ್ಗೆ ಹೆಂಗ್ ಬೇಕೋ ಇವಾಗ ನೋಡ್ರಿ ಒಂದೊಂದ್ ಎಲ್ಲಾ ಕಡೆನ್ ಒಂದೇ ಒಂದೇ ತರ ಇರಲ್ಲ ವಾಟರ್ ಅಂದ್ರೆ ನೀರು ಮನಿ ಎಲ್ಲಾ ಕಡೆ ಒಂದೇ. ಇರಲ್ಲ ಇವಾಗ್ ಏರ್ಪೋರ್ಟ್ ಏರ್ ಪೋಟಲೆಲ್ಲ ನೋಡ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಮಾಲ್ಸ್ ಅಲ್ಲಿ ದುಡ್ಡು ಅಷ್ಟೆ ಎಲ್ಲಾ ಹೆಚ್ಚು ಮಾಡ್ತಾರೆ ಒನ್ನೊಂದ್ ಕಡೆ ಒನ್ನೋಂತರ.
ಹೌದೌದೌದು
ಹತ್ ರೂಪಾಯಿ ಸಿಗೋ ಈ ಒಂದ್ ಕಡೆ ಹತ್ತ್ ರೂಪಾಯಿಗ್ ಸಿಕ್ಕಿದ್ರೆ ಒನ್ನೊಂದ್ ಕಡೆ ಅದೇ ನೂರು ರೂ
ತಗೋಬೋದು ಆದ್ರೆ ನೋಡ್ತಿರಲ್ಲ ಅದ್ರುದ್ದು ಏನೋ ಇದನ್ನೇ ಇರಲ್ಲ. ಆಹ ನಾಮ್ ಮಾಮೂಲಿ ವಾಟರ್ ತರಾನೇ ಇರಲ್ಲ ಮಾಮೂಲಿ ನೀರು ಅದ್ರ ರುಚಿನೇ ಬೇರೆ ಇರು ತ್ತೆ ಇದು ರುಚಿ ಏನೋ ಒಂಥರಾ ಇರುತ್ತೆ.
ಹ ಇವಾಗ ಎಂತೆ ಎಂತೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ
ಜಾಸ್ತಿ ವೆರೈಟೀಸ್ ಇದ್ದಾವೆ ಜಾಸ್ತಿ ವಿಧ ವಿಧವಾಗಿದ್ದಾವ
ಅದೇ ಆ ಕಾಲದಲ್ಲಿ ಬೋರ್ ವಾ ಬೋರ್ ನೀರ್ ಕುಡ್ದ ಎಷ್ಟು ಆರೋಗ್ಯವಾಗಿದ್ರು ನಮ್ ಇದೆಲ್ಲಾ ದೊಡ್ಡವ ಲ್ಲಾ ಹಿರಿಯಾರು ಹ ಇವಾಗ ಬೋರ್ ನೀರ್ ಅಂತೂ ಯಾರು ಕುಡಿಯೋದೇ ಇಲ್ಲ
ಇಲ್ಲ ಕುಡಿಯ ಎಲ್ಲ ಅವೆಲ್ಲ ಬೋರ್ ಮೇಲೆ ಎಲ್ಲಾ ಹೋಗ್ಬಿಡ್ತು ಇವಾಗ ಜಾಗನೇ ಸಿಕ್ತಿಲ್ಲ ಅಲ್ಲ ಬೋರ್ವೆಲ್ ಮಾಡಕೂ ಯಾಗನ ಸಿ ಲ್ಲ ಬರೀ ಕಟ್ಟಡಗಳು ಕಟ್ಟಿದ್ರೆ ಸಾಕಾಗಿದೆ ಮನೆಗಳು ಕಟ್ಟ ಕಟ್ಟಕೆ ದೊಡ್ಡ ದೊಡ್ಡ ಕಟ್ಟ ಕತ್ತಡಗಳು
ಅದೇ ಅದೇ ಅದ್ರಲ್ಲಿ ಇವಾಗ ಸಿ ಹಟ್ಟಿಲ್ಲೆಲ್ಲಿ ಹೆಂಗಂದ್ರೆ ನೀರ್ ಬಳಕೆ ಮಾಡೋದಕ್ಕೂ ಅವ್ರ ಕಾ ಕಾಸು ಕಟ್ಬೇಕು ಇಷ್ಟ ಇಷ್ಟಿಷ್ಟ ಇಷ್ಟ ಇಷ್ಟಂತ ತ ಇರ್ತವೆ
ಹೌದು ಹೌದು ಎನ್ನಾ ಜೀವನದಲ್ಲೂ ಕಷ್ಟ ಆಗ್ಬಿಟ್ಟಿದೆ ಇವಾಗ ಒಂದ್ ನೀರ ತಗೊಳ್ರಿ ಒಂದು ತಾನೇ ತಗೊಳ್ರಿ ಆಹಾರ ಬಗ್ಗೆ
ಹ್ಮ್ ನೀ ನೀರ್ ಹೆಂಗಾಗಿದೆ ಅಂದ್ರೆ ಕಮ್ಮಿ ಆದ್ರು ಕಷ್ಟ ಜಾಸ್ತಿ ಆದ್ರೂ ಕಷ್ಟ ಅಂತಾರ ನೋಡ್ರಿ ಫ್ಲಡ್ಸ್ ಬಂದಾಗ ಆ ನೀರ್ ಇದರಿಂದನಾ ನಮ್ಮ ಸಮಸ್ಯೆ
ಹೌದು ಪ್ರವಾಹ ಬಂದ್ ನಂತ್ರ ಮುಗೀತು
ಹಾ ಒಂದ್ಸರಿ ಕೇರಳದಲ್ಲೆಲ್ಲ ಫ್ಲಡ್ಸ್ ಬಂದು ಎಷ್ಟ ಕಷ್ಟ ಆಗಿತ್ತ ಹೇಳ್ರಿ ಅವ್ರಿಗೆಲ್ಲ ನಾವ್ ವಾಟರ್ ಎಷ್ಟ ನಮ್ಗೆ ಎಷ್ಟ ಅಷ್ಟು ಅದು ನಮ್ ಲೈಫ್ ನಮ್ ಜೀವನದಲ್ಲಿ ಎಷ್ಟು ಮುಖ್ಯನು ಎಲ್ಲಾ ಇವಾಗ ಏನೇ ನಾವವು ಒಂದು ಇದ್ರ ಬಗ್ಗೆ ತಗೊಂಡ್ರೆ ಬರೀ ಅ ದು ಒಳ್ಳೆದೇ ಇರಲ್ಲ ಕೆಟ್ಟವೂ ಇರ್ತವೆ ಎಷ್ಟು ಜನ ಇವಾಗಾದ್ರ್ ಬಿಸ್ನೆಸ್ ತರ ಮಾಡ್ತಿದ್ದಾರೆ ಫ್ಯಾಕ್ಟ್ರೀಸ್ ಗಳಲ್ಲೆಲ್ಲಾ ನೋಡಿ ಡಿಫ್ರೆಂಟ್ ವಿಧ ವಿಧವಾದ ಬ್ರ್ಯಾಂಡ್ಸ್ ವಾಟ್ರ ವಾಟರ್ ಅಲ್ಲೇ
ವಾಟರ್ ಅಲ್ಲಿ ತರತರದ್ದು ಇದ್ದಾವೆ
ಹ್ಮ್ ಅದೇ ಬ್ರ್ಯಾಂಡ್ ಡಿಫ್ರೆಂಟ್ ನ್ಟ್ ಬ್ರ್ಯಾಂಡ್ಸ್ ಅದ್ರಲ್ಲಿ
ಹೌದೌದೌದು ಆ ವಿವಿಧಗಳು ಇದಾವಲ್ಲ ನಾವು ಮಾತ್ರ ಚೆನ್ನಾಗಿರೋದ್ ನೋಡಿ ಕುಡಿಬೇಕು ಆಯ್ತು ಒನ್ ನೋನ್ ಸಲಿ ಏನೋ ತಗೊಳ್ಳೇ ಬೇಕಾಗಿರುತ್ತೆ ಛೆ ಇದು ನಮ್ಗೆ ಟೈಮ್ ನಮ್ಗೆ ಆ ಸಮಯದಲ್ಲಿ ತಗೊಳ್ಳೆ ಬೇಕಾಗಿರುತ್ತಲಾ ಅವಾಗ್ ಸ್ವಲ್ಪ ನೋಡ್ ನೋಡಿ ಮಾಡಿ
ಹ್ಮ್ ದೂರ ಎಲ್ಲಾದ್ರೂ ಹೋಗ್ತಾ ಇರ್ತಿವಿ ಅರ್ಜೆಂಟ್ ಅಲ್
ಹೌದೌದೌದು ಹೌದ ಕಷ್ಟನೇ ಅವಾಗೆಲ್ಲ ಮತ್ತೆ ಸಾರ್ ತಪ್ಪು ಬಿಟ್ರ ಅನ್ತ್ರು ಕೇಳ್ಳೆಬ್ಯಾಡ್ರಿ
ಹ ಇವಾಗ್ ನೀರಲ್ಲೆ ಇಂದಾನೆ ಎಷ್ಟೊಂದ್ ಕಾಯ್ಲೆಗಳ್ ಬರ್ತಿದೆ
ಹಾ ಅದು ಅದೇ ಅಲ್ಲ ಹೌದೌದು
ಹ್ಮ್ ಹಳ್ಳಿಯಲ್ಲಿ ಸಿದ್ ನೋಡ್ರಿ ನೀರ್ ವ್ಯವಸ್ಥೆ ಹೆಂಗಿರುತ್ತ
ಅಯ್ಯೋ ಹಳ್ಳಿಲ್ ಬಿಡಪ್ಪ ಚೆನ್ನಾಗಿರುತ್ತೆ
ಚೆನ್ನಾಗಿರುತ್ತೆ ಸ್ವಚ್ಛವಾಗೂ ಇರ್ತವೆ
ಹೌದು ಬಾವಿ ನೀರ್ ತಗೊಂಡ್ರು
ಚೆನ್ನಾಗಿರ್ತವೆ ಈಜಾಡಕ್ ತಾರೆ ಅಲ್ಲೆಲ್ಲ ಜಾಸ್ತಿ ನೀರ್ ಇರ್ತಾವ ಇಲ್ಲಿ ಹೆಂಗಂದ್ರೆ ನೋಡಿ ನೋಡಿ ಇದ್ ಮಾ ಬಳಕೆ ಮಾಡ್ಬೇಕ್ ನೀರ್ನೆಲ್ಲಾ
ಹೌದು ಕೊಂಡ್ಕೊಳೋ ಕಾಲ ಬಂದ್ಬಿಟ್ಟತಲ್ಲ ಏನ್ ಮಾಡದು
ಈ ಬಟ್ಟೆ ಹೋಗಿಯಕು ಅಡ್ಗೆ ಮಾ
ಹ್ಮ ಹ ಈ ದೊಡ್ ದೊಡ್ಡ ಊರಲ್ಲಿ ಕಷ್ಟನೇ ಪಟ್ಟಣದಲ್ಲಿ ಕಷ್ಟಾನೇ ಪಟ್ಟಣದಲ್ಲಿ ವಾಸ ಮಾಡೋರ್ ಗಂತು ಹಾಪ ಸಾಕ್ ಸಾಕ್ ಆಗಿರತ್ತ
ಅದೇ ಅದೇ ಅದ್ರಲ್ಲೂ ಇವಾಗ ಇಲ್ವಲ್ಲ ಐ ಸ್ವಚ್ಛವಾಗೂ ಇರಲ್ಲ ಅದು ಅದಕ್ಕೂ ಇರ್ತವೆ ಸ್ವಚ್ ನಿಚ್ಚವಾಗಿರೋ ನೀರ್ಗೆ ಒಂದು ರೇಟ್ ಕೊಡ್ತಾರೆ ಅವರು
ಹ್ಮ್ ಅದಕ್ಕೆ ಬೇಸರ ಆಗ ಹೋಗುತ್ತೆ
ಆ ಒಂದ ಉ ಉಪ್ ಉಪ್ಪು ನೀರ್ ಇರ್ತಾವ ನೋಡ್ರಿ ನ ಮಾಮೂಲಿ ಯೂಸ್ ಮಾಡಕ್ ಕೆ ಮಾಮೂಲಿ ಬಳಕೆ ಮಾಡ್ಬೇಕು ಉಪ್ಪು ನೀರು ಒಬ್ಬೊಬ್ರಿಗೆ ಅವ್ದ ಇದ ಆಗಲ್ಲ
ಹೌದೌದು ಹಾ
ಇಷ್ಟೊಂದ ಜನ ತಲೆಸ್ನಾನ ಎಲ್ಲ ಇ ಫಿಲ್ಟರ್ ವಾಟರ್ ಎಲ್ಲೂ ಮಾಡ್ತಾರೆ
ಅಯ್ಯೋ ಆ ಶುದ್ಧ ನೀರು ಶುದ್ಧ ಮಾಡ ಮಾಡ ಮಾಡಿ ಮಾಡಿ ಏನ್ ಆಗ್ಬೇಡ
ಅಯ್ಯೋ ಎಷ್ಟು ಇದಾಗಿದವು ನದಿಗಳಲ್ಲಿ ಅಷ್ಟೇ ಹ್ಣ ಎಲ್ಲಾ ಇದ್ ಮಾಡ್ಬಿಡ್ತಿದ್ದಾರೆ ವಾಟರ್ ಎಲ್ಲಾ ಪೊಲ್ಯೂಟ್ ಆಗ ಹೋಗ್ತಿದಾವೆ
ಹೌದೌದು
ಹ್ಮ್ ಸರಿನಾಪ್ಪ
ಹಾ ಸರಿ
ಹ್ಮ್ ಯ್